ಓ ಹಾ ಅಕ್ಕಾ.
ಕೆಳಸಕತ್ತದತ್ತೇನಪ್ಪಾ.
ಏ ಕೆಲಸ ಇತ್ತ ಅಕ್ಕ.
ಹಲೋ.
ಕೇಳಿಸ್ತ ಕೆಳಸತ ಕೆಳಸತೈತಿ.
ಏನು ಮಾಡಿದ್ರು ಚೋಲಾ ವಾಯ್ಸ್. ಹಾ ಬಂತ್ ಬಂತ್ ಬಂತು. ಏನ್ ಮಾಡ್ದಪ ಟಿಪನ್ನ ಹಾ ಬಂತಳಪ್ಪಿ.
ಟಿಪ್ಪಣ ದಿಲ್ ಖುಷ ಮಾಡಿದೆ.
ಏನಾ.
ದಿಲ್ಕಶ್ ದಿಲ್ಕಷ್.
ದಿಲ್ಲಕಿಶ್.
ಹಾ ಹ ಮು ಮುಷಾಳ ಅಂದ್ರ ಏನ್ ಹೇಳು.
ಹಾ.
ಮೂಷ ಮುಷಾ ಅಂದ್ರ ಏನಳ.
ಗೊತ್ತಿಲ್ ನಿಂಗೆ
ಏ ಮುಷೆ ಗೊತ್ತಲ್ಲ ಮುಷೆ ಅಂದ್ರೆ ಬಾಳೆಹಣ್ಣಂತ.
ಕ್ ಬಾಳೆ ಹಣ್ಣಾ
ಹಾ ಅದು ವೈಜ್ಞಾನಿ ವೈಜ್ಞಾನಿಕವಾಗಿ ಆ
ಹ್ಮ್ ಬಾಳ ಹಣ್ಣ ತಿಂದ್ಯಾ?
ಹಾ ಬಾಳೆನ್ ತಿಂದ ಬೆಳಿಗ್ಗೆ ಒಂದ
ಹ್ಮ್ ಎದಕ್ ಟಿಫಿನ್ ಮಾಡಿಲ್ಲಾ?
ಟೈಫನ್ನು ಮಾಡ್ದೇ ಅದು ದಿಲ್ಕುಶ್ ಅಂದ್ರೆ ಏನ್ ಫಲಾವ ಅಂತ ವೈಜ್ಞಾನಿಕವಾಗಿ ಹೆಸರು.
ಯಪ್ಪೋ ನಿನ್ನತ್ರ ಕಲೆ ಜಗ್ಗದ ಬಿಡಪ್ಪಾ.
ಹ್ಮ್ ಅದೆಲ್ಲ ಇದು ವೈಜ್ಞಾನಿಕ ಹೆಸರುಗಳು ಬೇರೆ ಇರ್ತವಕ್ಕ ನಾವು ಕರೆ ವೈಜ್ಞಾನಿಕ ಹೆಸರ್ಗೊಳ್ನೆ ಬೇರೆ ಇರ್ತಾವ. ಹಾ ದಿಲ್ಕುಶ್ ಅಂದ್ರೆ ಪಲಾವೂ ರೈಸ್ಗೆ ವೈಟ್ ರೈಸ್
ಮಾಡೆ ನೀನ್ ಮಾಡಿದ್ಯಾ ನೀ ನಮ್ ಭೂಮಿ ಮಾಡಿದ್ಲಾ?
ಇಲ್ಲ ನಮ್ಮ ಶ್ರೀಮತಿ ಅವರು ಲಕ್ಷ್ಮೀ ಮಾಡಿದ್ಲು.
ಹ್ಮ್ ಹ್ಮ ಯಾಕ ನಾಮ ಚೇಂಜ್ ಆಗೆತ್ತೇನ.
ಹ ನಮ್ಮ ನಾಮ ಫಲ ಚೇಂಜ್ ಮಾಡಿದೀವಿಲ್ಲಿ ದುಡ್ಡು ಅಂತ ಇಟ್ಟಿದೀ ಹೆಸ್ರು.
ಹಾ
ನೀನ್ ಹಂಗ ಮಾತಾಡಿಬಿಟ್ರ ನಂಗ್ ನಗು ಬರ್ತೈತಿ ಏನ್ ಮಾತಾಡ್ಲಿ ಹೇಳ ನಾವ್ ಏನ್ ಮಾಡ್ರಿ ಅಂದ್ರ ದುಡ್ಡ ಅಂತ ಇಟ್ಟೀವ್ ಅಂದ್ರ ಏನ
ದುಡ್ ಅಂದ್ರ ಲಕ್ಷ್ಮಿ ಅಲಕ್ಕಾ.
ಅದೇ ಮತ್ ಹಂಗ್ ಮಾತಾಡಿದ್ರೆ ಹೆಂಗಪ್ಪಾ.
ವೈಜ್ಞಾನಿಕವಾಗಿ ನಾವ ಏನ್ ತಿಳ್ಕೋ ಬಾಳ ವೈಜ್ಞಾನಿಕವಾಗಿ ತಿಳ್ಕನ ಬಾಳದಾವೆ.
ಹ್ಮ್ ಹ್ಮ ಹೌದೌದದ ನಾವುಗಳು ತಿಳ್ಕಳ ಬಾಳ ಇದಾವ ನಿನ್ನ್ ಹತ್ರ
ಹ್ಮ್
ಚೆನ್ನಾಗ್ ಮಾಡಿದ್ಲಾ?
ಒಳ್ಳೆ ದಿನ ತಿಂದಿಯಾ ಬೆಳಿಗ್ಗೆ?
ಹಾ
ಒಳ್ಳೆ ದಿನ
ಅಂದ್ರೆ? ಲೋ ನೀನಂತವೆಲ್ಲ ಮಾತಾಡ್ಬೇಡಲೋ ನನಗೆ ಅರ್ಥ ಆಗದಿಲ್ಲ ಏನಿಲ್ಲಾ ಮತ್ತೆ ಅದೇ
ಹಂಗಲ್ಲಕ್ಕ ಒಳ್ಳೆ ದಿನ ಈ ಹಂಗ್ ಬೇಕರಿ ಎಲ್ಲ ಸಿಗುತ್ತಲ್ಲ ಒಳ್ಳೆ ದಿನ
ಒಳ್ಳೆ ದಿನ ಅಂದ್ರೆ ಗುಡ್ಡೆ ಯಕ್ಕಾ ಆ ಗುಡ್ಡೇ ಗುಡ್ಡೆ
ಇಲ್ಲ ಅಪ್ಪಾ
ಹಾ
ಬೆಳಿಗ್ಗೆ ತಿಂದಿನ್ ಏಳ್
ಹಾ ಮತ್ತೆ ಅದು ಇದ್ರಲ್ಲಿ ತಿಂತಾರೆ ಹ್ಮ ಟೀ ನಲ್ಲಿ ಒಳ್ಳೆ ದಿನ ತಿಂತಾರೆ.
ಬೆಳಿಗ್ಗೆನೆ ಒಳ್ಳೆ ದಿನ ತಿಂದಿನಿ.
ಹ್ಮ್ ಹ್ಮ್ ಹ್ಮ
ಹ್ಮ ನೀನ್ ತಿಂದಿಯಾ?
ನಾನು ಬೆಳಗಿನ ಒಳ್ಳೆ ದಿನ ಮತ್ತೆ ಇದು ಮುಷಾ ತಿಂದೆ. ಮತ್ತೆ ಹ ಹಾ
ಬಾರಿ ಮಾಡಕತ್ತಿರಪ್ಪಾ ಅಂದೆ ಇವಾಗ.
ನಯ ಅವಲ್ಲ ಮತ್ತೆ ಈಗ ವೈಜ್ಞಾನಿಕವಾಗಿ ಎಲ್ಲ ಕರಿಬೇಕ ಪಟ್ಟ.
ಹ್ಮ್ ಏಏಂತಿ ಬಂದ ಮೆಲೆ ಚಂಜ್ ಆಗ್ಬಿಡ್ತತಿ ನೋಡಲ್ಲ ಅಂದಂಗ ಅವಡಿಗ್ ಗೂಡ ಅಂದ್ಬಡ್ ಚೇಂಜ್ ಆಬ ಬಿಡ್ತರ ಅಂದಂಗ. ಚೇಂಜ್ . ಹೆಂಡತಿ ಬಂದಾಳ ಹೌದ್ ಅಕ್ಕನವರ ಅದಾರ ಅಂತೆ ಒಂದಿನನ ಕರ್ದಿಯಾ ಏನು. ಸೈಲೆಂಟಾಗ್ ಹೋಗ್ತಿಯ ಸೈಲೆಂಟಾಗ್ ಬರ್ತೀಯಲ್ಲ.
ಈಗ ಅ ಈ ಮೊನ್ನೆ ಹೇಳ್ಯಾಳ ಸಂಬಳಗ ಮಟ ಏನ್ ಮಾತಾಡ್ಬಡಲ್ಲ ಸಂಬಳ ಆದ್ ಮೇಲೆ ಮಾತಾಡ್ಸಂತ ಹೇಳ್ಯಾಳ.
ಯಾರ್ನ್ ನಮ್ನನ್ನ ಎದುಕ್ಕ ಸಂಬಳ ಆಗೋವರೆಗೂ ಮಾತಾಡಬಾರದು ಅಂತ.
ಈ ಸಂಬಳ ಆದ ಮೇಲೆ ಕರಿಯೋಕೆ ಬರ್ತತಿ ಸಂಬಳಗಿಲ್ಲ ಹೆಂಗ ಕರೀತಿ.
ಅಯ್ಯೋಯ್ಯೋ ಯಾ. ಅಲ್ಲಪಿ ಯಾವಾಗ ಬರ್ತದಂತ ಹೇಳ.
ಸಂಬಳ ಈ ವಾರ ಮುಂದ್ಲ ವಾರ ಬರ್ತದಂತ ತರಕ ಈ ವಾರ ಬರಲ್ಲಂತ ಅಂತಾರ.
ಏನು ನೋಡಪ್ಪ ಹಿಂಗಾಗ್ಬಿಡ್ತು ಎಲ್ಲನು.
ಬಾಳ ಟೈಟ್ ಆಯಿತು ಇದು.
ಹ್ಮ್ ನನಗೆ ಅಂಗೆ ಅನ್ಸಕತ್ ಎಲ್ಲ ಹೋಗಕತಿ ನೈನ್ತ್ ವಾರ್ಡ್ ಗೆ ಹೋಗಕತಿಯಾ.
ಹ್ಮ್ ಅಲ್ಲಿ ಒಂಟೆನೇ ಸಾರ ಬರ್ತಾರಂತ ಅವ್ರ ಅಲ್ಲಿ ಕ ಕ ಇದು ಕನೆಕಳ ಬಸ್ಂಡ್ ಅತ್ರ ನಿಂತ್ಕ ಬರ್ತನ ಅಂತಂದ್ರ. ಹ್ಮ
ಹಾ
ಬರ್ತಾರಂತ ಈಗ ಅವರು ಒಂದ್ ಎರಡು ಪೋಟ ಕಳಸಿ
ಹ್ಮ್ ಸಾರ್ ಬಂದ್ರೆ ಎನ್ ಪೋಟೋ ತಕ್ಕೊಂಡ ಹೋಗ್ಬಿಡ್ತಾರ ಬಿಡು.
ಹ್ಮ್ ಬ್ಯಾರಾರ ಬಂದ್ರ ತಲೆ ನೋವು ಅದ್ ಇದ್.
ಹಾ ಏನ್ ಮಾಡಲ್ಲ ಪಾಪ ಏನ್ ಅನ್ನಲ್ಲ ಈ ಸರ್. ಫಸ್ಟ್ಗ್ ಬಂದಾಗ ಎಷ್ಟು ಸ್ಟ್ರಿಕ್ ಮಾಡ್ದ ನೋಡು.
ಹೂ ಬಂದಾಗ್ ಬಾರಿ ಸ್ಟ್ರಿಕ್ಟ್ ಮಾಡಿದ.
ಹ್ಮ್
ಏನಿಲ್ಲ ಈಗ ಆ ಆಶಾ ವರ್ಕರ್ ಮ್ಮೇಲೆ ಬಾಳ ಸಿಟ್ಟ ಅವ್ರಗತೆಗ. ಎ ಹ್ಮ ಸುಳ್ಸು ಹಂಗಗೆಲ್ಲ ಅವರು ಅತ್ ಅತ್ ಏನ್ ರಾಗಲ್ಲ ಒಂದ ಹತ್ತ ಮಂದಿ ನರ ಮಾಡಿ ಬರದ್ ನಡೀತ ಅಂತನಾ ಆತ.
ಹೌದೌದ ಹೇಳು.
ಈತ್ ಏನ್ ಬರೆಯೋಲ್ಲ ಅವ್ರಿಗೆ ಆದ ಇದು ಮಜಾ. ಹ್ಮ್ ಈಗ ಅವ್ರ ಏರಿಯಾದಾಗ್ ಹಾರ. ಇರ ಒಂದ್ ಚೂರು ಇದ್ ಮಾಡಲ್ಲ ಯಾರು ಡಿಸಿಟ್ ಬಂದ್ರೆ ಇವ್ರ ಮೇಲೆ ಇಡ್ಕಂತಾರಲಕ್ಕಾ.
ಹೂ ಹೇಳು ನಾಗರಾಜ ಹೌದು ಕರೆಕ್ಟ್.
ಅವ್ರ ವರದಿ ಕೊಬೇಕಲ್ಲತ್ತ ಏನ್ ಕೊಟ್ಟಿನಿ ನೀನ ಅಂತ ಆತ್ತೆ ಬೈತಾರ ಅಂತ ಇದು ಮಾಡ್ತನ್. ಹಂಗೇನಿಲ್ಲ. ಮರಮ್ಮ ಮೇಡಮ್ಂತ ಇದು ಒಳ್ಳೆ ಹೆಸರು ಉಳಿಸ್ಯಾಂದಿದಪಾ ಇರ ಸರು. ಮೊನ್ನೆ ಅಬ್ದುಲ್ ಅಬ್ದುಲ್ ಹಸರ್ ಪಬ್ ಜಾಗ ಬೈದ್ಬಿಟ್ಟಿತಗ.
ಎದಕ್ಕಾ
ಹ ಅಲ್ಲಿ ರಿಪೋರ್ಟ್ ರಿಪೋರ್ಟ್ ಮಾಡ್ಸಾಕ್ ಹೋಗಿದ್ದಾ ಮೊನ್ನೆ.
ಹ್ಮ ಹ್ಮ.
ಹ ರಿಪೋರ್ಟ್ ಮಾಡ್ಸಕ್ ಅಲ್ಲಿ ಅಲ್ಲಿಗಿನ ಅರ್ಜೆಂಟ್ ಆಯ್ತಾ ನಿನ್ ರಿಪೋರ್ಟ್ ಮಾಡೋದು ಅಂತಂದು ಪಾಪ.
ನಂದ ಬೈದ್ ಆತ್ಪ.
ಹ್ಮ
ಲ್ಲಂತ
ಈ ಹೆಚ್ ಎಂ ಮೇಡಮ್ಂ ಹೆಂಗ್ ಆರ
ಏನಕ್ಕ
ಈಹೆಚ ಎಂ ಮೇಡಮ್ ಹಂಗ ಅದಾರಪ್ಪ ಈವ ಮಕ್ಕ ನೋಡ್ರೆ ಹಂಗಗೆ ಅನ್ಸಲ್ಲ ಮೇಡಮ್ ನೋಡ್ರ ಹೇಳಕತ್ತಳ ಹ
ಏ ಇಲ್ಲಕ್ಕ ಅವ್ರ ಹಂಗೆ ಇರದಂತೆ ನಾನ ಅಲ್ಲಿ ಮೊನ್ನೆ ನಿನ್ನೆ ಕೊಪ್ಪಳಗ್ ಫೋನ್ ಮಾಡಿದ್ವಿ
ಹ್ಮ್
ಫುಲ್ಲು ಮೇಡಮ್ ದಿಂಗ್ರದ ದಿಂಗ್ರದಕ್ಕಂತಲ್ಲ
ಇದೇನಾ
ಎಲ್ಲರನ್ನುೂ ಭತನಾಟ್ಯ ಮಾಡಿಸ್ತಾಳಂತೆನ್ ಟಿಂಗ್ ಟಿಂಗ್ ಟಿಂಗ್ ಟಿಂಗ್
ವಾರಸತಯ
ಅಕ ನಿನ್ ಮಿಗೆ ಕುಚುಪಡಿ ಕುಚುಪುಡಿ ಕುಚಿಪುಡಿ
ಕಳಸ್ ಕಾಲಸ್ಬೇಕಕ್ ನೋಡ ನಾಗ್ರಜ
ಕಲ್ಸಕ ಕುಚಿಪುಡಿ ನಾ
ಕಲ್ಸ್ಕೊ ಕಲ್ಸ್ಕೋ ಹ್ಮ್ ಕಲ್ಸ್ಕೊಟ್ಟ
ಹ್ಮ್
ಅಲ್ಲಲ್ಲ ಅಲ್ಲ ನಾಗರಾಜ್ ಈಗ ಕಾಲ ನಾಗರಾಜ್ ಕಾಲ್ಫಾರ್ಮ್ ಮಾಡ್ತಾರಲ್ಲ ಪಕ್ಕ ಎಕ್ಸಾಮ್ ಅಂತಿಯಾ
ಅದ್ರಲ್ಲಿ ನೋಟಿಫಿಕೇಶನ್ ಇಲ್ಲಿ ಎಕ್ಸಾಮ್ ಬುಟ್ಟಿದಾರಕ್ಕಾ
ಹ್ಮ್ ಮತ್ತೆ ಅದೇ ನಾನ್ ಅನ್ಸದೇನೆ ಇವಾಗ ನ್ ಇಷ್ಟಾಗ ಕಲ್ಪ ಮಾಡ್ತದ ಅಂತ ಹೇಳ
ಎಕ್ಸಾಮ್ ಅಂತಾರೆ ಅದಕ್ಕೆ ನಾನು ಸ್ವಲ್ಪ ಇವಾಗ ಇದ್ದನ್ನೆ ನಂಗೆ ಇದು ಮಾಡ್ತಿದ್ದೀನಿ ಆಟಿಟು ಹಾ
ಹೆಂಗ್ ಮಾಡಕ್ ಬರ್ತತೆ ಅಂತಿನಿ
ಹ್ಮ್ ಮತ್ತ್ ಅದಕ್ಕೆ
ಹಾ
ಓದ್ಬೇಕವು ಓದಕ್ಕೆಂತ ಹಾ
ಹೆಂಗ್ ಕೊಡ್ತಾರ ಹೆಂಗ ಇರ್ತ ಕರ್ಷನ್ಸರ್
ಸಿಲೆಬಸ್ ಐತೆ ಕಾದ್ ಸಿಲೆಬಸ್ ಐತೆ ಸಿಲೆಬಸ್ ಪ್ರಕಾರ ಓದ್ಬೇಕು
ಹ್ಮ್ ಅಲ್ಲ ಏನ ಜನ್ರಲ್ಲೇ ಜಾಸ್ತಿ ಇರ್ತವ ಏನ್ ನಾವು ಓದಿರವೇ ಇರ್ತವ
ಜನರಲ್ಲೂ ಅಷ್ಟು ಜನರಲ್ ಇರಲ್ಲ
ಹ್ಮ್ ಅ ಹದು ಯಾರ ಕ ಹ ಕೆಲಸ ಅಲ್ಲ
ಅಹಸ
ನ
ಜನರಲ್ಲಿ ಬರ್ತಾದ ಹಲೋ ಹಲೋ ಐದರಿಂದ ಆರ್ ಮಾರ್ಷಿಗೆ ಜನರಲ್ವ ಹ ಕೇಳ್ಸತ್ತ
ಹಾ ಹಾ
ಒಂದ್ ಐದರಿಂದ ಆರು ಮಾರ್ಷಗಿ ಜನರಲ್ಲ
ಹ್ಮಗೆ ಹಾ ಹಾ ಅತಲ್ಲ ಹ
ಸ ಎಲ್ಲ ಇರ್ತಾವು
ಹಿಸ್ಟ್ರಿ ಎನ್ವೈರ್ಮೆಂಟ್ ಸೈನ್ಸು ಜಿ ಕೆ. ಕನ್ನಡ ಗ್ರಾಮರು ಇಂಗ್ಲೀಷ್ ಗ್ರಾಮರ್ ಕಂಪ್ಯೂಟರು.
ಮ್ಯಾಕ್ಸ್ ಕೊಡ್ತಾರ.
ಅಂದ್ರೆ ನಿಮ್ದು ಬೇರೆ ನಿಮ್ದು ಈಗ ಫಾರ್ಟಿ ಪರ್ಸೆಂಟ್ ಎಷ್ಟು ಇದು ನಿಮ್ದು ಸಿಲೆಬಸ್ ಹೆಂಗ್ ಗೊ ತ್ತಾ.
ಹಾ.
ನಲ್ವತ್ ಪರ್ಸೆಂಟ್ ಏನ ನಿಮ್ದು ನಿಮ್ ಸಿಲೆಬಸ್ ಕೇಳತಾನ ಇದ್ರ್ದು. ಜೆ ಏನ್ ಎಂ ಬಗ್ಗೆ ಅಲ್ಲಾ ಎ ಏನ್ ಎಂ ಬಗ್ಗೆ ಹ್ಮ್ ಯಮನೇಶ್. ಇಮಿನೇಷನ್ನು ಅವು ಇವು ಆಳಮಳ ಇದ ಕೇಳ್ತಾನ.
ಹೌದೌದೌದು ಹ್ಮ್. ಆಗ್ಲಾಗಿದ್ರೆ ಭೇಷ್ ಮಾಡಪ್ಪ.
ಅದೇ ಟ್ರೈ ಮಾಡ್ತಾರೆ ಯ ಅವ್ರರು ನೋಟಿಫಿಕೇಶನ್ ಎಕ್ಸಾಮ್ ಇಟ್ಟು ರಡಿ ಮಾಡಾಕತ್ತಾರೆ ನೋಟಿಫಿಕೇಶನ್. ಬಳ ಅದ್ಕಿನ್ ಮುಂಚೆ ನೀವು ಹೋರಾಟ ಮಾಡಿದ್ರೆ ಏನ್ ಮಾಡ್ತಾರೆ ಈಗ ಮತ್ತ ಸ್ಟೇ ಮಾಡಿ ಮತ್ತೆ ಸ್ಟೇ ತಂದು ನಿಲ್ಸಿ ಮತ್ತೆ ಹೊಸ ನೋಟಿಫಿಕೇಶನ್ ಆಗತಿತ್ತೆ. ತ್ತ ಇನ್ನೊಂದು ಎರಡ ವರ್ಷ ಆಕೇತ.
ಆಯ್ತು ಬಾ.
ಹಂಗೆ ಅವ್ರು ಮಾಡ್ತಾರ ಒಂದ್ ಐಡಿಯಾ ಮಾಡಿ.
ನಿಮ್ಗೆ ಎನ್ ಎಮ್ ಜಿ ಎನ್ ಎಮ್ ಮಾಡ್ದಾರ ತಗಕೈತಾರ ಈಗ.
ಹಾ. ಜೆ ಎನ್ ಎಂ ತಗ ತಗಣಕ್ ಹತ್ತಾರ ಅದೇ ಬರ್ಲದಂಗ ಮಾಡ್ಬೇಕು ಅಂತ ಅವ್ರ ಯಾಕ ಹಾಕ್ಬೇಕು ಅಂತ. ಅಂತಿದ್ದರ ಪಾ ಏನ್ ಮಾಡ್ತಾರ ಗೊತ್ತಿಲ್ಲ.
ಈಗ ನಿಮ್ ಕೋರ್ಸ್ ಮರ ಮುಗಿಸಿ ನಿಲ್ಸ್ ಬಿಟ್ರಕ್ಕಾ.
ಹ್ಮ್ ಮತ್ತ್ ನಿಲ್ಲಿಶ್ಯರ .
ಮ್ಮನ್ ಜಿ ಎನ್ ಎಮ್ಮನ್ ಇಲ್ರ ಬಟ್.
ಹಾ ಹ ಕರೆಕ್ಟ್ ಅದನು.
ನಿಲಸ್ತಾರ ಬಷ್ಟ ಬಿ ಎಸ್ ಈ ನರ್ಸಿಂಗ್ ಒಂದಷ್ಟ ಇದಾಗದು.
ಹ್ಮ ಆದು ಕೂಡಂಡ ಸಟಾರಾ.
ಆ
ಏನ್ ನಮಗೂ .
ಹಾ ಜೇ ನಮ್ ಕೂಡ ನೀಲಸ್ತಾರ ಅಂತೇ.
ದೊಡ್ಡ ಲೆಕ್ಕಾ ಆಯ್ತ್ ಪಾ ಹಂಗ ಆದ್ರೆ.
ಓನ್ಲಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ರ ಅಷ್ಟ ತಗೊಂತಾರಂತೆ ಬಟ್ ಎಲ್ಲದಕ್ಕ.
ಹ್ಮ್ ಹ್ಮ್ ಹ್ಮ್ ಹಂಗ ಜೆ ನೆಮ್ಮು ಹೋಗುತ್ತೆ ಎ ಎನ್ ಎಂ ಹೋಗ್ಬಿಡ್ತತಿನ.
ಹಾಂ ಎ ಎನ್ ಎಂ ಹೋಗ್ಬಿಡತ್ತಲ್ಲೇ.
ಹ್ಮ ಮತ್ತೆ ಅದ ಅಲ್ಲ ಹೋಗ ಬಿಡತ್ತ್ ತಂತನ್ಯ ಅಲ್ಲ ಹಂಗ ಮಾಡ ಹ ಮಾಡ ಲ್ಲ ಮತ್ತೆ ಇರೋರನ್ನೆಲ್ಲ ತಗೋಬೇಕಲ್ಲ ರಜಾ.
ಇರಾರ ನದೇ ಉಷ್ಟ್ರ ತಗೊಂಡಿ ಅಂತ ಹೇಳಿಲ್ಲಲ್ಲ ಅಂತಾರ ಅವ್ರು ಕೇಳಿದ್ರೆ.
ಹ್ಮ.
ನಾ ಎಲ್ಲರೂ ತೊಂತೀನ ಪರ್ಸೆಟೇಜ ಇದ್ದರ್ನ ತಗಂತೀವಿ ನಾವು ಎಷ್ಟ ನೋಟಿಕೇಶನ್ ಮಾಡ್ತೀವೋ ಅಷ್ಟ ಕರಿತೀವಿ. ನೆಕ್ಸ್ಟ್ ಪರ್ಸೆಂಟೇಜ್ ಜಾಸ್ತಿ ನಿಲ್ ಕಂತ ಹೋಗತ್ತಲ್ಲಕ್ಕ ಈಗ ನೀನುಗ ಬರ್ದ ಎಲ್ಲಾ ಎಂಬತ್ತು ತೊಂಬತ್ತು ಮಾಡ್ಯಾರ.
ಹ್ಮ್ ಮತ್ತೆ ಈಗೆಲ್ಲಾ ಈ ಜೂನಿಯರ್ ಗಳೆಲ್ಲಾ ಪರ್ಸೆಂಟೇಜ್ ಚೆನ್ನಾಗೈತೆ.
ಹಾ ಮತ್ತೆ ಅವೆಲ್ಲ
ಇವಾಗ ಹಿಂದಿಲಿ ಯಾರೂ ಇಲ್ಲಪಾ ಹಿಂದಿಲರು ಎಲ್ಲರೂ ಪರ್ಸೆಂಟೇಜ ಕಡಿಮೆ
ಹ್ಮ್ ಹ್ಮ್ ಹ್ಮ್
ಮತ್ತೆ ಅದೇ ಹೆಂಗ ಕಸ ಹಂಗಾದ್ರ ಅವ್ರ ಹಂಗೆ ಉಳ್ಕೋಬೇಕು ಇವ್ರರು ಹೆಂಗೆ ಹೋಗ್ಬೇಕು
ಹ್ಮ್ ಇವ್ರ್ ಇಂಗ ಹೋಗ್ಬೇಕು ಅವ್ರು ಅಂಗೇ ಹೋಗ್ಬೇಕು
ಹ್ಮ್ ಇತ ನೋಡ್ಬೋ್ರ ಹ ಹ್ಮ ಕಷ್ಟ ಆ ಅಲ್ಲೇ ನನ್ೇತ ಮುಗ ತಾಯ ಏನು ಇದ ಏನು ಕ ಕಸ್ ಬಂದಲ್ಲು ಟೈಲರಿಂಗ್
ಆಯ್ ಬಿಡಕ್ ಇನ್ನೊ ವರ್ಸ ಐತೆ ಎಕ್ಸಾಮ್ ಐತಿ ನಂದರ್ ನಗಸ್ಬೇಕಕ್ ಎಕ್ಸಾಮ್ ಮುಗಿಬೇಕ್ ದುಡ್ ಬೇಕಾದ ಎಲ್ಲ
ಮಂಗ ಪನಿ ಉಂದದೆ ಅಂದ್ರ ನಮ ಗುರ ಆಬ್ಬಾದ ಅದ್ರೆ ಪನಿ ಉಂದತದೆ ಅದನಕ್ಕೆ
ಹಾ
ಸೋಮಗ ಹಾಕ ಬುರ ತರಕ ಹೋಗಂತ ಅಲ್ಲ ಚಿಂತ
ಹ್ಮ್ ಹ್ಮ್ ಹ್ಮ್
ಹ್ಮ್ ಹ್ಮ್ ಹ
ನೀನ್ ಹೆಂಡತಿ ಬಂದಳಲ್ಲ ಹಗೆ ನಾಗರಾಜ ಪ ಕೆಸತ ಹಲೋ ಹಲೋ ನಾಗರಾಜ ಹ್ಮ ಸರಿ ಅದೇ ಈ ವಾರ ನಾಲಕ್ ಹಲೋ ಎ ಹಲೋ ನಾಗರಾಜ ಕೇಳಸತೇನಪ್ಪಿ